ಹಾ ಪಜ್ಜು ಏನ್ ಮಾಡಕೈತಿಯ
ಏನಲ್ಲೋ ಅಪ್ಪು ಸುಮ್ಮ ಈಗ ಕೂತಿದ್ದೆ ಇಲ್ಲಿ ಹ್ಮ್ ಆರಭದೇ ನೀ
ಗಊಟಾ
ಊಟ ಆಯ್ತ್ ನೋಡ್ ನಿಮ್ದ ಊಟ
ಹ್ಮ್ ನಮ್ದು ಆಯ್ತು
ಹ್ಮ ಮತ್ತೆ
ಮತ್ತೇನೆಲ್ಲ ಅವತ್ತು ಎನ್ ಎಸ್ ಎಸ್ ಕ್ಲಾಸ್ ಇತ್ತ ರಾಷ್ಟ್ರ ರಾರೀಯ ಸೇವಾ ಸಂಘತ್
ಹಾ ಹಾ ಹೌದುೌದು ಇದು ನಾಟ್ ನಾಟ್ ಮೀ ಬಟ್ ಬಟ್ಟಿ ಹಾ ಹಾ ನಾನು ಅದು ಹ ನಾನು ಅಲ್ಲ ನೀನು ಹೌದು
ಹಾಂ
ಹೌದೌದು ಮತ್ತ
ಅದು ಇವತ್ತು ತರಗತಿ ಇತ್ತು ಆ ತರಗತಿ ಮತ್ತುಲ್ಲಿ ಇವತ್ತು ನಮಗೆ ರಾಜೇಶ್ವರಿ ಗಾಯಕವಾಡೋಂಥ ಗುಡುಮಾತೆ ಅರೋದಾಣ
ಹಾ ಹಾ ಹಾ ಹಾ ಆಲಮ್ಮ ಅಂತ ಏ ಅವ
ಹಾ ಹಾ ಅಲ್ಲಮ್ಮ ಅಲಿಯಾಸ್ ಅಾಲಮ್ಮ ರಾಜೇಶ್ವರಿ ಗಾಯಕ್ವಾಡ್ ಹಸ ಅಲಿಯಾಸ್ ಅಲಮ್ಮ
ಹಾಲ್ಲಮ್ಮ ಹಾ ಹಾ
ಈಗ ನಮ್ಗೆ ಹಾ
ಹೇಳು
ಅದೇ ಅವರು ಇವತ್ತು ನಮ್ಗೆ ಕೆಸ ತಗಸ ಕಚ್ಚಿದ್ರು ಇವತ್ತು
ಇದು ಎಲ್ಲಿ ಎಲ್ಲಿ
ಅದೇ ಗ್ರಂಥಾಲಯದ ಹಿಂಭಾಗ
ಹಿಂಭಾಗ ಮುಂಭಾಗ ಎಲ್ಲಾ ಕಡೆ ಕಸ ತೆಗಿಬೇಕೇನ್ ನೀವು ಹ ಹಾ ಹ್ಮ
ಅರ್ಧ ಗಂಟೆ ಆಯ್ತು
ಅರ್ಧ ಗಂಟೆ ಆಯ್ತಾ ಅರ್ಧ ಗಂಟೆ ಹಾ ಹಾ ಹಾ ಮತ್ತೆ
ತಗ್ದೀವಿ ಈಗ ಆಜರಾತ್ರಿನ ಆಗ್ತಾ ಇದ್ದಾರ
ಹಾಜರಾತಿ ಹೌದ ಹೌದು ಅವರು ಹಾಲಮ್ಮ
ಅವರು ಸಿಕ್ಕಾಪಟ್ಟೆ ಹಾಲನ್ನು ಉತ್ಪಾದನೆ ಮಾಡ
ಹಾ ಹಾ ಹಾ ಹಾ ಹೌದನು ಹಾಲು ಕಂಡ ಪಟ್ಟಿ ಉತ್ಪಾದನೆ ಮಾಡ ಇ ಇಡೀ ದೇಶಕ್ಕೆ ರಫ್ತ
ಹೌದು ದೇಶ ಮೊದಲು ಇಲ್ಲಿ ಭೀಮ್ರನ್ ಗುಡಿಯಲ್ಲಿ ಸರಬರಾಜು ಮಾಡಿ ಅನಂತರ ಕರ್ನಾಟಕದ ತುಂಬಾ ಸರಬರಾಜು ಮಾಡಿ ಮತ್ತೆ ದೇಶದ ತುಂಬಾ ಸರಬ್ರಾಜು ಮಾಡುತ್ತಾರೆ
ಹೌದೌದ ಹೌದು ಅವ್ರ್ದು ಅದು
ಕಂಪನಿ ಹೆಸರು ನನಗ ಅಷ್ಟೊಂದು ಬಗ್ಗೆ ಅಷ್ಟ ಅದ್ರ ಬಗ್ಗೆ ಗೊತ್ತಿಲ್ಲ ಹ ನಿಮ್ಗ್ ಗೊತ್ತಿದಲ್ಲ ನೀವ ಹೇಳಿ
ನಾವ ಏನ್ ಹೇಳುವ ಅವ್ರ್ದ ಹಾಲಮ್ಮ ಅಂಡ್ ಹಾಲಮ್ಮಸ್ ಇದು ಜಾನ್ಸನ್ ಅಂಡ್ ಜಾನ್ಸನ್ ಅಂತ ಕಂಪ್ನಿ ಕೇಳಿದೆ ಅಲ್ಲ ಇವ್ರ್ದ ಹಾಲಮ ಅಂಡ್ ಹಾಲಮಾಸ್
ಹಾ ಹಾ ಹಾ ಹಾ
ಒಂದು ದೊಡ್ಡ ಕಂಪನಿ ಅದು ಭೀಮ್ರಾಯನ್ ಗುಡಿಯ ಇದು ಹೊ ಹೊಡಪಿಟ್ ತಾಂಡದಲ್ಲಿ ಇದೆ ಹೊಟಪೇಟೆ ತಾಂಡದಲ್ಲಿ ಅವ್ರದುು ಮೇನ್ ಬ್ರಾಂಚ್ ಇಲ್ಲಿ ಇಲ್ಲಿ ಇದಾನೆ ಅವ್ರದು ಸ್ಟಾರ್ಟ್ ಆಗಿರೋದು ಇಲ್ಲಿಂದ ಮತ್ತೆ ಯ ಯಾದಗಿರಿಯಲ್ಲಿ ಒಂದು ಬ್ರಂಚ್ದೆ ಶಾಪುರಲ್ಲಿ ಒಂದು ಬ್ರಾಂಚ್ ಇದೆ
ಹ್ಮ್
ಗುಲ್ಬರ್ಗಲ್ಲಿ ಒಂದು ಬ್ರಾಂಚ್ ಇದೆ ಅಂದರೆ ಆ ಸಂಸ್ಥೆಗಳು ಬೇರೆ ಬೇರೆ ಕಡೆ ಸಂಸ್ ಸಂಸ್ಥೆಗಳುವು ರಾಯಚೂರಲ್ಲಿ ಸಂಸ್ಥೆ ಇದೆ ಬೆಂಗ್ಗಳೂರ್ ಮ ಈಗ ನೆಕ್ಸ್ಟ್ ಇಲ್ಲಿ ಮುಂದೆ ಏನ್ ಮಾಡ್ತ ಇಲ್ಲಿಂದ ಇಲ್ಲಿ ಭೀಮ್ರಾಯನ್ ಪುಡಿಯಲ್ಲಿ ಅಹ ಮುಖ್ಯ ಮುಖ್ಯ ಮುಖ್ಯವಾದ ಇದು ಇತ್ತಲ್ಲ ಅದನ್ನು ಬೆಂಗಗಳೂರಿಗೆ ಇದು ಮಾಡ್ತಾ ಇದ್ದಾರೆ ಕಳುಹಿಸ್ತಿದ್ದಾರೆ ಹಾ ಹಾ ಹಾ ಘಟಕ್ ಕಗನು ಅಲ್ಲೇ ಅಂದ್ರೆ ಮುಖ್ಯವಾದ ಘಟಕ ಅಲ್ಲೇ. ಬೆಂಗ್ಳೂರಲ್ ಮಾಡ್ಬೋದು ಮಾಡ್ಬೇಕಂತಂದ್ರೆ ಯಾಕಂದ್ರೆ ಈಗ ಅದು. ಈಗ ಅದು ದೊಡ್ಡದಾಗಿ ಈ ಕಂಪನಿ ದೊಡ್ಡದಾಗಿ ಇದಾಗಿ ಬಿಟ್ಟಿದ ಅಲ್ಲಾ.
ಹ್ಮ್
ದೊಡ್ಡದಾಗಿ ಆಗಿದ್ದಕ್ಕೆ ಈಗ ಬೆಂಗ್ಳೂರಿಗೆ ಸೆ ಘಟಕ್ ಕವನ್ನು ಚೇಂಜ್ ಮಾಡ್ತಾ ಇದಾರೆ ಬದ್ಲಾಯಿಸ್ತಿದ್ದಾರೆ ಹ. ತಸ್ತದ್ರೆ ಈಗ ನೆಕ್ಸ್ಟ್ ಇದಾಗಣ ಏನ್ರೆ ಅವ್ರದು. ಅವ್ರದ್ದು ಕಂಪನಿ ಏನರೆ ದೊಡ್ಡದಾಗಿ ಗಳ ಗಳ ರೊಕ್ಕ ಗಳಶಿ ಗಳೇಶಿಕೆ. ಫೈಸಿಕ್ಸ್ ಎಡ್ ತ್ರೀ ಫೈ ಸಿಕ್ಸ್ ಎಡ್ ತ್ರೀ. ಏಡ್ ತ್ರೀ ಹಾ. ಹ ಅವ್ರು ಏನ್ ಮಾಡ್ತಾ ಇದಾರೆ ಈಗ ನೆಕ್ಸ್ಟ್ ಇ ಮುಂದೆ ಏನಾದ್ ದ್ರು ಮುಂದಿನ ಕಾಲದಲ್ಲಿ ಕಂಪನಿ ಮುಂದಿನ ಕಾಲದಲ್ಲಿ ಕಂ ಪನಿ ಏನಾದ್ರು ದೊಡ್ಡ ಮಂತಕ್ಕೆ ಹೋದರೆ ಅವ್ರದು. ಅವ್ರ್ದು ದೆಲ್ಲಿಗೆ ಕಳಿಸ್ತಾ ಇದ್ದಾರೆ ಘಟಕ.
ಹಾಲು ಉತ್ ಹಾಲು ಉತ್ಪಾದನೆ ಮೇಡಮ್ಮರೆಮ. ಗುರುಮಾತೆರು ಒಂದ್ ಮಾತ್ರ ಮಾಡ್ತಾರ ಮತ್ತೇನಾದ್ರು ಹೆಮ್ಮೆಗಳು ಇವೆಯ.
ಇಲ್ಲ ಎಮ್ಮ ಎಲ್ಲ ಅವ್ರದೇ ಮೆ ಮೇನ್ ಬ್ರಾಂಚ್ ಎರಡೇ ಇದಾವೆ ಇವ್ರು. ಎರಡೆ ಎರಡೆ ಆಕಳದಿಂದ ಕಂಪನಿ ಪೂರಾ ನಡೆಸ್ತಿದಿದ್ದಾರೆ ಇವ್ರು.
ಹ್ಮ್ ಮೇಡಮ್ಮ ಅವ್ರ ಜೊತೆ ಮತ್ತೆ ಯಾರಿಲ್ವಾ.
ಅವ್ರ ಜೊತೆ ಯಾರಿಲ್ಲ ಅಂದ್ರೆ ಈಗ ಕರ್ ತರ್ತಾ ಇದಾರೆ ಅಂದ್ರೆ ಅಂತಾರಾಷ್ಟ್ರೀಯಿಂದ ಬರ್ತಾ ಇದ್ದಾವೆ ಎಮ್ಮೆ. ಗೊ ಮತ್ತು ಆಕಳುಗಳು.
ಹಾ ಹ
ಅಂತಾರಾಷ್ಟ್ರದಿಂದ ಆಕಳು ಕಂಡಪಟ್ಟಿ ಇವ್ರಕಿಂತ ಹೆಚ್ಚು ಉತ್ಪಾದನೆ ಮಾಡುತ್
ಹಾ ಹಾ ಅವ್ರ ಬಳಿ ಜಪ್ರಬದಿ ಎಮ್ಮೆ ಇದೆಯಾ.
ಹ ಜಾಫ್ರಾಬಾದಿ, ಮುರ್ನಾಬಾದಿ. ಮತ್ತೆ ಗೀರು ಮತ್ತೆ ಯಾವ್ದಪ್ಪ ಮುರ್ರ. ಹ ಶ್ರುತಿ ಶಿಂಗಿ ಶಿಂದಿ ಆಕ್ಳ ಇಡ್ಬೊದು. ಅಲ್ವಾ ಇವೆಲ್ಲ ಹ ಇವೆಲ್ಲಾ ಹಾ. ದೇವ್ನಿ ಮತ್ತೆ ಇದು ಕಿಲಾರಿ ಕಿಲಾರಿ ಬಾಳ್ ನೋಡುವರು.
ಹಾ ಕಿಲಾರಿ ಕಿಲಾರಿ ಅಂದ್ರೆ ಬಹಳ ಹೆತ್ರರವಾಗಿ ಬಳೆಯತಲ್ಲ.
ಹಾ ಎತ್ತರಗ್ ಬೆಳುತ್ತೆ ನಮ್ ನಮ್ ನಂಬಲ್ಲಿ ಒಬ್ರು ಇದ್ದಾರೆ. ಕಿಲಾರಿ ಅನೋರು ಅವ್ರು ಹಾಲ್ ಬಾಳ್ ಹ ಇಲ್ಲೇ ನಮ್ ಕಾಲೇಜ್ ಅಲ್ಲೇ ಇದ್ದಾರೆ ಅವ್ರು ಹಾಲ್ ಬಾಳ್ ಉತ್ ಪ್ಪಂದೆ ಮಾಡ್ತಾರೆ ಅವ್ರು ರಾದ್ ರಾಧಾಗಂಗ್ನ ಮುಖ್ ಕ್ಯ ಸದಸ್ಯ ಅವ್ರು.
ಹ ಹಾಗ್ಯಗ್ ಮುಖ್ಯ ಪ್ರದೇಶ.
ಹಾ ಇಲ್ಲಲ್ಲ ಮುಕ್ಕ ಸದಸ್ಯೆ ರಾಧಾ ಅವ್ರು ರಾಧಾ ಆದ್ಮೇಲೆ ಇವ್ರು.
ರಾಧಾತ್ಮ ಹೌದು ರಾಧಾ ಮತ್ತು ಅವ್ರು ಕಿಲಾರಿ ಅವ್ರು ಎಲ್ಲಿ ಹೋಗಿದ್ದಾರಲ್ಲ.
ಏನ್ ಅವ್ರ ಏನ್ ಕಾಳಲಾಗಿದ್ದಾರೆ ಅಂದ್ರೆ ಅವ್ರು ಕೃಷ್ಣ ಅವ್ರು ಬಂದಿದ್ದಾರೆ ಕೃಷ್ಣ ಅವ್ರು ಪೋನ್ ಏತ್ ಸಿದ್ದಾರೆ ಅಂದ್ರು ಅವ್ರು ಬಂದಿಲ್ಲ ಅವ್ರು.
ಹ್ಮ್ ನೀ ಬರ್ಷತ್ನನ್ಯ ನಂದೊಂದ. ಬರ್ಸಿದ್ದೇನಾ ನ ನಂದು ನೀಂ ಬರ್ಸಿದ್ದೀ ಬರೆದೊರ್ ಕಡೆ ಬರ್ಸಿದೆ. ಹ ಅವ್ರು ಮತ್ತೆ. ಎಲ್ಲಿ ಹೋಗಿದಾರಂತಲ್ಲ ರಾಧಾ ಮತ್ತು ಕಿಲಾರಿ ಅವ್ರು. ಮೊನ್ನೆ ನಾನು ಅವ್ರ್ದು ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಿದೆ. ರಾಧಾ ರಾಧಾ ಮತ್ತು ಕಿಲಾರಿ ಇಬ್ಬರೇ ಹೋಗಿದ್ರು. ಅವ್ರ ಜೊತೆ ಬರ್ ಭರತನಾಟ್ಯನು ಇರ್ಲಿಲ್ಲ ಮತ್ ತ್ತೆ ಯಾರು ಡ ಇರ್ಲಿಲ್ಲ ಬರಿ ಅವ್ರ್ ಇಬ್ಬರೇ ಇದ್
ಬರಿ ಇಬ್ರೇದ್ರ ಅವ್ ಸ್ವಲ್ಪ ಕೃಷ್ಣ ಅವ್ರ ಕರ್ಕೊಂಡ್ ಹೋಗಿದ್ರ ಅನ್ಸ್ತೇ ಹೊರ್ಗೆ ಅದೇನ್ ಗೊತ್
ಹ್ಮ್ ಹ್ಮ್ ಹ್ಮ್ ಹ್ಮ್ ಎಲ್ಲಿ ಬಾಗಲಕೋಟೆಗೆ ಹೋಗಿರ್ಬೇಕ ಅವರು
ಕೋಟಿಗೆ ಹೋಗಿದ್ರ ಎಲ್ಲಿ ಹೋಗಿದಾರ ಗೊತ್ತಿಲ್ಲ ಬಾಗಲಕೋಟೆೆಗೆ ಹೋಗಿದ್ರಾ ಅಂದ್ರೆ
ಸಂೊಜ್ರ
ಬಾಗಲ್ಕೋಟೆಗೆ ಹೋಗಿದ್ರಂದ್ರೆ ಸ್ವಲ್ಪ ನಡೆಯತ್ತೆ ಮತ್ತೆ
ಮತ್ತೆ ಏನ್ಸ ಸಮಾಚಾರ
ಮತ್ತೇನೆಲ್ಲಾ ನೀನೇ ಹೇಳ್ಬೇಕಪ್ಪ
ಹೇಗೆ ನಡೀತಾ ಇದೆ
ಅ ನಾವು ಇಲ್ಲಿ ಕೃಷಿ ಕೃಷಿ ಮಹಾವಿದ್ಯಾಲಯ ಕೃಷಿ ಮಹಾವಿದ್ಯಾಲಯ ಭೀಮ್ರಾಯನ್ ಗುಡಿಯಲ್ಲಿ ಸಾಲಿ ಕಲಿತಾ ಇದ್ದೇವೆ ಅಂದ್ರೆ ಚ್ ಇದು
ಟ್ ಯ್ ತುಂಬಾಂೂಂಜೂರ ಆಗದಲ್ಲ ಲೋ ಆಯ್ತು ಬಂದ ಬಂದ ಬಂದ ಬಂದ ಬಂದ ಪುಸ್ತಕವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ
ಹಾ ಹಾ ಹೌದು ಗ್ರಂಥಾಲಯದ ಮುಂದೆ ಇದೇನೆ ಜಲ್ದಿ ಬನ್ನಿ
ಹಾ ಗ್ರಂಥಾಲಯದ ಮುಂದೆ ದುರಂತ ಎಂಬ ಗಿಡ ಇದೆ ಅಲ್ಲ
ದುರಂತ ಹೌದ ಹೌದು ದುರಂತ ಕದು ಮತ್ತೆ ಹೂವ ಹೂವಿನ ಗಿಡ ಕಂಡ ಹ ಹಾಲ್ ಬ ಉ ಅದ್ರಿಂದಾನೂ ಹಾಲ್ ಬರುತ್ತೆ ನೋಡಿ ಒಂದ್ ಕಚ್ ಹುಡಿ ಒಂದ್ ಕಚ್ ಹೊಡಿ ಒಂದ್ ಕಚ್ಚರಿ ಹಾಲ್ ಬರುತ್ತ
ಹೌದ ಆ ಹಾಲನ್ನೇ ಆ ಹಾಲನ್ನೇ ಉತ್ಪಾದನೆ ಮಾಡಿ ಸರಬರಾಜು ಮಾಡ್ತಾರಾ ನಮ್ಮ ರಾಜೇಶ್ವರಿ ಗಾಯಕ್ ರಾಜೇಶ್ವರಿ ಗಾಯ್ಕವಾಡ್ ಮೇಡಮ್ ಅವರು
ಹಾ ಹಾ ಅವ್ರದುು ಅವ್ರದ ಬೇರೆ ಲೆಕ್ಕ ಅವ್ರದುು ಹಾಲಲ್ಲಿ ಹಾಲಲ್ಲಿೇ ಹಾಲು ಮಾಡಿ ಹಾಲಿ ಅವ್ರ ದಿನ ಜಳಕ ಮಾಡುದು ಬರೀ ಹಿಂಡ್ತಾರೆ ಅವ್ರು ಹಾಲನ್ನು ಹಿಂಡಿ ಜಲಕ ಮಾಡ್ತಾರೆ ಅವ ಆ ಹಾಲಿಂದಾನೇ
ಹ್ಮ ಹಾ ಹಾ ಅದು ಒಂದು ಲೀಟರ್ಗೆ ಎಷ್ಟು ಮ ತ್ತ ಇದೆ
ಏ ಒಂದು ಲೀಟರ್ಗೆ ಅಂದ್ರೆ ಅವ ಅವ್ರದ ಇದ್ದದಕ್ಕೆ ಅವ್ರಿಗೆ ಫ್ರೀ ಇದೆ ಅಂದ್ರೆ ಆದ್ರೆ ಅವ್ರದು ಅವ್ರ ಮಂದಿಗ್ ಮಾರಕ್ ಹೋದ್ರೆ
ಹ್ಮ
ಅವರು ಏನಾರ ಮಂದಿಗೆ ಮಾರಕ್ ಹೋದ್ರೆ ಅದು ಸ್ವಲ್ಪ ಕಾಸ್ಟ್ಲಿ ಬಿಡುತ್ತೆ ಅಂದ್ರೆ ತ ತಟ್ಟಿ ತುಟ್ಟಿ ಬಿಡುತ್ತೆ ಎಟ್ಟ ಅಂದ್ರೆ ಒಂದು ಈಗ ಇದು ಹಾಲುಗಳು ಅರವತ್ ರೂಪಾಯಿ ಲೀಟರ್ ಇದ್ರೆ
ಹ್ಮ್ ತುಂಬಾ ದುಬಾರಿ ಆಯ್ತು ಒಬದ
ಹೌದ ಹೌದು
ಹ್ಮ್
ಗಂಡಪಟ್ಟಿ ದುಬಾರಿ ಆಯತು ಹಗೆ ಇವ್ರ್ದ ಸ್ವಲ್ಪ ಸ್ವಲ್ಪದು ಬ್ರ್ಯಾಂಡ್ ಇದೆ ಅಲ್ಲ
ಹಾ ಹಾ ತುಂಬಾ ಬೆಳೆದು ಬಿಟ್ಟಿದಲ್ಲ
ಹ್ಮ್
ಹ್ಮ್ ಮತ್ತೆ ಹೇಗಿದೆ ವಾತಾವರಣ ಕಾಲೇಜ್ದು ಹ್ಮ ಹಾ
ವಾತಾವರಣನಕ್ಕೆ ನ ಮಳಿ ಬೆಳಿ ಆಗಿದ್ದೇನೆ ನಿಮ್ಮಂತ
ಹ್ಮ್ ನಮ್ಮಲ್ಲೂ ನಿನ್ನೆ ಸಿಕ್ಕಾಪಟ್ಟೆ ಮಳೆ ಆಯ್ತು ಮಳೆ ಆಗಿ ಕೆರೆ ತುಂಬಿಕೊಂಡು ಬಿಟ್ಟಿದೆ ನಮ್ದು
ಹೌದಾ. ಮತ್ತೆ ಇದು ಏನ ಕೇಳ್ಬಂದ್ರೆ ಬೀಸತಿ ಬಿಸಲ್ ಬಾಳಲ್ವಾ ನಿಮ್್ದ.
ಹಾ ಬಸಲು ಸಿಕ್ಕಾಪಟ್ಟಿದೆ ಈ ಸಲ.
ಹಾ ಹಾ ಅಂದ್ರೆ ಎಷ್ಟ್ ಡಿಗ್ರಿ ತನ ಹೋಗಿತ್ತು.
ನಮ್ ಕಡೆ ನಲ್ವತ್ತೈದು ಡಿಗ್ರಿ ಸರಿರಿಸುಮಾರು ನಲ್ವತ್ತೈದು ಡಿಗ್ರಿ.
ಇಷ್ಟೇನಾ ನಮ್ ಮಂತ ಅಲ್ಲಿ ಫಿಫ್ಟಿ ಟೂ ಇಂದ ಫಿಫ್ಟಿ ಫೈ್ ತನ ಹೋಗಿತ್ತು. ಕಂಡಾಪಟ್ಟೆ ಸಿಕ್ಕಾಪಟ್ಟೆ ಏನ್ ಮಾಡ. ನೋಡದು ಇಲ್ಲಿ ಬರೀ ಮನೆ ಬಿಟ್ಟು ಹೊರಗ್ ಬರಕ್ ಆಗಲ್ಲ ಅಲ್ಲ ಮನೆಯಲ್ಲೇ ಇರಬೇಕು.
ಹ್ಮ್.
ಎ ಸಿ ಎ ಸಿ ಅಂದ್ರೆ ಅದನ್ನು ಹಚ್ಕೊಂಡ್ ಕುಂತ ಬಿಡಿದ್ರೆ ಮುಗ. ಫೋನ್ ಹೇಡ್ಕೊಂಡ್ ಕೂತ್ರೆೆ ನಮ್ಮ್ ಮನೆಯಲ್ಲಿ. ಅಮ್ಮ ಅಪ್ಪ ಬೈದ್ ಬಿಡ್ತಾರೆ. ಏನಿಲ್ಲ ಬಿಸಿಲಲ್ಲಿ. ಮನೆಯಿಂದಾನೇ ಕೆಲ್ಸ ಅಂದ್ರೆ. ಮಾತಾಡೋದು ಮತ್ತೆ ಇದು ಅಂದ್ರೆ. ಇದು ಇದು ಕೊಡ್ತಾರೆ ನಮ್ಗೆ ಒಂದ್ ಸ್ವಲ್ಪ ಕೆಲ್ಸ ಮಾಡಿ ಅಂತ. ಕಂಪನಿಯಿಂದ ಹ್ಮ್.
ಆನ್ಲೈನ್ ಮು ಆನ್ಲೈನ್ ಮುಖಾಂತರನೇ ಕೆಲ್ಸನ.
ಹಾ ಆನ್ಲೈನ್ ಮುಖಳಂತರಾನನೆ ನಿಮ್ದು ನೀವೇಏನ್ ಮಾಡ.
ನಾವು ಬಿಸಲಲ್ಲಿ ನಮ್ದು. ಕ ಹೊಲ ಇತ್ತು.
ಹೊಲ ಇತ್ತಾ ಹೊಲ ಹೊಲದಲ್ಲಿ ಬಿಸಿಲ ಇದ್ರೆ ಹೊಲಕ್ಕೆ ಹೋಗ್ತಿದ್ರಾ ನೀವು.
ಮುಂಜಾನೆ ಆರು ಗಂಟೆಗೆ ಹೋಗ್ತಿದ್ದೀ ಒಂಬತ್ ಗಂಟೆವರೆಗೂ ಅಲ್ಲಿೇ ಮಾಡ್ತಿದ್ದೀವಿ ಕೆಲ್ಸನಾ. ಮತ್ತೆ ಸಾಯಂಕಾಲ ಐದ್ ಗಂಟೆೆಗೆ ಹೋಗ್ತಿದ್ದೀವಿ ಏಳು ಗಂಟೆವರೆಗ ಮಾಡಿ. ಬರ್ತಿದವೆ ಹಾ ತಂಪು ತಂಪು. ಕೂಡಲೇ ಅವಾಗ ಮಾಡ್ತಿದ್ದೆ.
ಅಂದ್ರೆ ನಿಮ್ಮ ಮನ ಹೊಲದಲ್ಲಿದೆಯಾ. ಏನು ಏನು ಗ್ರಾಮದಲ್ಲಿದೆಯ.
ಹಾ ಹೊಲದಲ್ಲಿದೆ.
ಅಲ್ದಲ್ಲೇ ಮನೆ ಇದೆೆಯಾ ನಿಮ್ದು ಒ ನಿಮ್ದು ಎಷ್ಟ.
ನಮ್ದು ಸರಿಸುಮಾರು ಹತ್ತು ಎಕರೆ ಹೊಲಬ ಇಿದೆ.
ಹತ್ಕ್ರಿ ಏನ ಮತ್ತೆ ಅದ್ರಲ್ಲಿ ಆಯ್ತಾಯ್ತು ತೋರಿ ಆಮೇಲೆ ಮಾತಾಡ್ತ. ನಾ ನಿಮ್ ಕೂಡ.